ಹ್ಮ ಹಲೋ ಹಾ ಹೇಳಿ
ಎಲ್ಲ ನಿಮ್ಮ ಕಡೆ ಮದುವೆಗಳೆಲ್ಲ ಹೆಂಗ್ ಮಾಡ್ತಾರೆ ಅಂತ ಕೇಳೋಣ ಅಂತ ಮಾಡಿದ್ದೆ
ನಮ್ ಕಡೆ ಮದ್ವೆ ಎಲ್ಲಾ ತುಂಬಾ ಶಾಸ್ತ ತುಂಬಾ ಶಾಸ್ತ್ರ ಅಂದ್ರೆ ತುಂಬಾ ಶಾಸ್ತ್ರ ನಮ್ ಕಡೆ ಮದುವೆ ಎಲ್ಲ
ಹ್ಮ್
ಆಕ್ಚುಲಿ ಎಷ್ಟ ಹೆಂಗೆ ಅಂದ್ರೆ ನಮದ್ರಲ್ಲಿ ಒಂದು ಒಂದು ಶಾಸ್ತ್ರ ಮಿಸ್ ಮಾಡಲ್ಲ ಆತರ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ನಮ್ದ ಫಸ್ಟ್ ಡೇ ಇಂದನೆ ಅದೇನೋ ಕಣ ಅಂತೆ ಏನೇ ಶಾಸ್ತ್ರ ಮಾಡ್ತೇನೆ ನಂಗೆ ಅಷ್ಟ ತೊಕೊಂಡ್ ಗೊತ್ತಿಲ್ಲ ಅದ್ರ ಬಗ್ಗೆ
ಹ್ಮ್
ಹ ಅದ ಅದನ್ನ ಅದೇನೋ ಹರ್ಶನ ಶಾಸ್ತ್ರ ಮಾಡ್ಬೇಕಾರೇನೆ ಅದೇನೋ ಕೈ ಕಟ್ತಾರೆ ಅದ್ ಕೈ ಕಟ್ಟಿದ್ಮೇಲೆ ಹುಡುಗಿ ಹುಡುಗಿ ಹುಡ್ಗ ಎಲ್ಲಿಗೂ ಹೋಗಂಗಿಲ್ಲ
ಹ್ಮ್
ನಿಮ್ ಕಡೆನು ಅದೇ ಇರ್ಬೇಕು ಅನ್ಸುತ್ತೆ
ಹಾ ಇದೆ ಇದೆ
ಅದಾದ್ಮೇಲೆ ಮತ್ತೆ
ಹರ್ಶನದ ಕೊಂಬ ಕಟ್ಟೆ ಕಟ್ತಾರಲ್ಲ
ಕೊಂಬ್ ಕಟ್ಟಿ ಅದನ್ನ ಕಟ್ತಾರೆ
ಹ್ಮ್
ಅದಾದ್ಮೇಲೆ ಇದು ನಮಿಗೆ ಇದು ಹ ಅದೇನದು ಯಾವ್ದೋ ಶ ಅದೇನೋ ನಮ್ದು ಚಪ್ರ ಪೂಜೆ ಅಂತ ಬರುತ್ತೆ ಹ ಆ ಚಪ್ರ ಪೂಜೆ ದಿನ ಫುಲ್ ಅದು ಇನ್ನ ಅವಾಗಲೇ ಅ ಅವ್ರ ಕಡೆ ಗಂಡಿನ್ ಕಡೆ ಅವ್ರು ಮಾಡ್ತಾರೆ ನಾವ್ ಹೆಣ್ಣಿನ್ ಕಡೆ ನಾಮ್ ಈ ಕಡೆ ಮಾಡ್ತೀವಿ
ಹ್ಮ್
ಫುಲ್ ಚಪ್ರ ಎಲ್ಲ ಹಾಕಿ ಮನೆ ಮುಂದೆ ತುಂಬಾ ಅದು ಅದ ಕಂಬಕ್ಕೆ ಪೂಜೆ ಮಾಡ್ತಾರೆ ಅದು ಬಿಟ್ರ ನೆಕ್ಸ್ಟ್ ಇದು ಪೂಜೆ ಆದ್ಮೇಲೆ ಹ ಅದು ಏನೋ ಅದ್ ಮಾಡ್ತರೆ ಸಂಗೀ ನಮ್ಗೆ ಇಷ್ಟ ಇದ್ರೆ ಸಂಗೀತ ಅದೆಲ್ಲ ಮಾಡ್ತಾರೆ ಬಟ್ ಇವಾಗ್ ಟ್ರೆಂಡ್ ಆಗ್ಬಿಟ್ಟತೆ ಎಲ್ಲ ಮೆಹಂದಿ ಶಾಸ್ತ್ರ ಅದು ಸಂಗೀತ ಅದೆ ಎಲ್ಲ ಇವಾಗ ಮಾಡ್ಲೆೇ ಎಲ್ಲರೂ ಮಾಡ್ತಿದ್ದಾರೆ ಅದಂತು ತ್ತು ಹ ಅದಾದ್ಮೇಲೆ ಮ ಹ ಹೂ ಮುಡ್ಸೋ ಫಸ್ಟಿಗೆ ಮಾಡಿರ್ತಾರೆದುನ್ನ ಹೂ ಮೊಡ್ಸೋ ಶಾಸ್ತ್ರ
ಹ್ಮ್ ಹ್ಮ್
ಚ್ಚಿಗೆ ಮಾಡಿ ಒಪ್ಪಿಗೆ ಅದು ಹೂ ಮುಡಸೋ ಶಾಸ್ತ್ರ ಅದು ಒಪ್ಪಿಗೆ ಆಗಿರ್ಬೇಕು ಗಂಡು ಹೆಣ್ಣಿಗೆ ಅಂತ ಮಾಡ್ತಾರೆ
ಹ್ಮ್
ಇಬ್ಬರು ಕಡೆಹಿಂದ ಒಪ್ಪಿಗೆ ಆದ್ರೆ ಹೂ ಮೊಡ್ಸೋ ಶಾಸ್ತ್ರ ಮಾಡಿ ಅದಾದ್ಮೇಲೆ ಎಂಗೇಜ್ಮೆಂಟ್ ಇಡ್ಕೊಂತಾರೆ ಎಂಗೇಜ್ಮೆಟ್ ಆದ್ಮೇಲೆ ಮದ್ವೆ ಬರ್ತಾರೆ ಅದೇ ಇವಾಗ ಹೇಳಿದ್ನಲ್ಲ ಮದ್ಯದಲ್ಲಿ ಈ ಒಷ್ಟು ಶಾಸ್ತ್ರ ಮಾಡದ್ಮೇಲೆ ಮತ್ತೆ ರಿಸೆಪ್ಷನ್ನು
ಹ್ಮ್
ರಿಸೆಪ್ಷನ್ ಅದು ಫಸ್ಟ್ಗೆ ಬೆಳಿಗ್ಗೆ ಮುಹೂರ್ತಕ್ಕಂತಾನೇ ಅದೇನೋ ನಾಲ್ಕು ಅಲ್ಲಿ ಯ ಯಾರ್ಯಾರೋ ಅವ್ರ ಅವ್ರತ್ತೆ ಹುಡುಗಿ ಅತ್ತೆ ಯಾರ್ಯಾರೋ ಇರ್ತಾರೆ ಅವರು ನಾ ಜನ ಕುತ್ಕೊಂಡು ಬಾಸಿಂಗ ಅಂತ ಏನೋ ಮಾಡ್ತಾರೆ
ಹ್ಮ್
ಅದುನ್ ಮಾಡ್ತಾರೆ ಅದಾದಮೇಲೆ ಹಾ ಇವ್ರು ಹುಡುಗಿಯವರು ಆ ಹ ಇದಾದ್ಮೇಲೆ ಮತ್ತೆ ರಿಸ ಮದ್ವೆ ಮುಹರ್ತ ಆಗುತ್ತೆ ಮುಹರ್ತ ಆದ್ಮೇಲೆ ಲಾಸ್ಟಿಗ್ ಎಲ್ಲ ಮುಗಿತತಲ್ಲ ಮುಗ್ದಾದ್ಮೇಲೆ ಅವರು ಅವ್ರ ಮನೆ ಕಳಿಸದೇ ಇವರು ಹುಡುಗಿನ್ ಕರ್ಕೊಂಡ್ ಹೋಗ್ತಾರೆ ಯಾರಾದ್ರು ಇಬ್ರ ಜೊತೆಗೆ
ಹ್ಮ್
ಜೊತೆ ಕರ್ಕೊಂಡ ಹೋಗಿ ಅವರು, ಇದು ಕರ್ಕೊಂಡ ಹೋಗಿ ಮತ್ತೆ ಶಾಸ್ತ್ರ ಇಲ್ಲದನ್ನು ಹೆಣ್ಣಿನ ಕಡೆ ಮಾಡ್ಬೇಕು ಶಾಸ್ತ್ರ ಅದು. ಲಾಸ್ಟ್ ಶಾಸ್ತ್ರ, ತ್ರ ಇರುತ್ತೆ.
ಹ್ಮ್.
ಅದ ಹಹೆಣ್ಣಿನ ಮನೇಲಿ ಮಾಡ್ಬೇಕು.
ಹ್ಮ್.
ಅವರಲ್ಲೆಲ್ಲಾ ಸೇರು ಎಲ್ಲಾ ಅದೇ ಎಲ್ಲಾ ಗಂಗಮ್ಮನ ಪೂಜೆ ಎಲ್ಲ ಮಾಡ್ಕೊಂಡ ಬಂದು, ಇಲ್ಲಿ ಡೈರೆಕ್ಟ್ ಹೆಣ್ಣಿನ ಮನೆಗ್ ಬರ್ತಾರೆ.
ಹ್ಮ್.
ಏನ್ ಲಾಸ್ಟ್ ಶಾಸ್ತ್ರ ಒಂದು ಉಳ್ಕೊಂಡಿರುತ್ತಲ್ಲ ಅದ ಇ ಅದು ಮಾತ್ರ ಇಲ್ಲಿ ಎಣ್ಣಿನ ಮಳೆ ಹೆಣ್ಣಿನ ಮಳೆನ್ ಮಾಡಿ. ಮತ್ತೆ ಡೈರೆಕ್ಟ್ ಆಗಿ ಒಂದು ಒಂದ್ ವಾರ ಹೆಣ್ಣಿನ ಜೊ ಹೆನ್ನಿನ್ ಇಲ್ಲೇ ಮನೆಯಲ್ಲೇ ಇ ಕೊಂಡ್ರ ಮನೇಲಿ ಆಮೇಲೆ ಗಂಡಿನ ಮನೆ ಕರೆಸ್ತಾರೆ ಹ.
ಹೆಣ್ಣಿನ ಮನೆಯಲ್ಲಿ ತಾಳಿ ಕಟ್ಟ ಗಂಡಿನ ಮನೇಲಿ ತಾಳಿ ಕಟ್ಟದಾ.
ಅಲ್ಲಲ್ಲಾ ತಾಳಿ ಹ್ಮ್ ತಾಳಿ ಕಟ್ಟದಲ್ಲ ತಾಳಿ ಎಣ್ಣ ಎಣ್ಣಾರ್ ಮಾಡ್ಕೊಡ್ತಾರೆ. ಚ
ಗೊತ್ತಾಯ್ತು. ಈಗ ಆಗಿನ ಕಾಲದಲ್ಲೆಲ್ಲ, ಚತ್ರ ಇರಲಿಲ್ಲ.
ಹಾ ಹಾ ಅದು ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟು. ಇನ್ ಚ ಶಾಸ್ತ್ರ ಮುಗ್ದಾದ್ಮೇಲೆ ಆಮೇಲೆ ಗಂಡಿನ ಕ ಗಂಡಿನ್ ಕಡೆ ಗಂಡಿನ ಮನೆ ಕಳಿಸ್ತಾರೆ ಹುಡ್ಗಿನ.
ಹ್ಮ್.
ಗಂಡಿನ ಮನೆಗ ಕಳಿಸಿ ಅವರು, ಅಲ್ಲಿ ಅದೇನೋ ಗಂಗಮ್ಮನ್ ಶಾಸ್ತ್ರ, ಮತ ತೆ ಅದು ಅದೆಲ್ಲ ಮಾಡ್ತಾರೆ. ಅದು, ಮಾಮನೆ ಪುಟ್ಟಿ ಎಲ್ಲಾ ಹೆಣ ಗಂಡಿನ ಹೇಣ್ಣಿನ ತಮ್ಮ ಊರ್ತಾರೆ. ತಮ್ಮಇಲ್ಲ ಅಣ್ಣ. ಅದಾದ್ಮೇಲೆ ಇವ್ರು ಗಂಡಿನ್ ಕ ಗಂಡಿನ ಮನೆಗೆ ಹೋದಾದ್ಮೇಲೆ, ಇಂದ್ ಸ್ವಲ್ಪ ದಿನ ಬಿ ಒಂದ್ ಶಾಸ್ತ್ರ ಹುಡ್ಕೊಂಡು ಲಾಸ್ಟ್ ಶಾಸ್ತ್ರ ಮಾಡ್ತಾರೆ ಗೊತ್ತಾಯ್ತು ಅನ್ಸತ್ತೆ. ಲಾಸ್ಟ್ ಯಾವ್ದೋ ಶಾಸ್ತ್ರ ಮಾಡ್ತಾರೆ ಗೊತ್ತಾಯ್ತ ಅನ್ಸುತ್ತೆ ಅಂತ, ಏ
ಲಾಸ್ಟ್ ನಿಮ್ಮ ಶಾಸ್ತ್ರ ನಂಗೇನ್ ಗೊತ್ತು.
ಅಲ್ಲಾ ಗೊತ್ತಿದೆ ನಿಮಿಗೂ ನಿಮ್ ಕಡೆನೂ ಮಾಡ್ತಾರ ಶಾಸ್ತ್ರನಾ.
ನಮ್ ನಮ್ ಕಡೆ ಡಿಫ್ರೆಂಟ್ ಆಗಿ ಮಾಡ್ತಾರೆ. ನಮ್ಮ
ಹ ಹ ಇಲ್ಲ ಇಲ್ಲ ನಿಮ್ಮ, ಬೇರೆ ಗೊತ್ತಾಯ್ತು ಬಟ್ ಅದೇ ಶಾಸ್ತ್ರ ಸ್ವಲ್ಪ ಸ್ವಲ್ಪ ನಿಮ್ದಲ್ಲಿ ಏನು ಸ್ವಲ್ಪ ಎಕ್ಸ್ ಆಗುತ್ತೆ ಬಟ್ ಈಗ ಶಾಸ್ತ್ರ ನಿಮ್ ಕಡೆ ಮಾಡ್ತಾರೆ. ಅದೇನೋ ಬರ್ತಿಲ್ಲ ಬಾಯಿಗೆ ನನಗೆ. ಆ ಶಾಸ್ತ್ರ ಹೆಸರು ಲಾಸ್ಟಿಗೆ ಅದೇ ಕರ್ ನಾ ಇಂಗ್ಲಿಷ್ನಗ ಹೇಳಿದ್ರೆ ಮುಗೀತು. ಅದೇನ ಅಂತಾರೆ ಕನ್ನಡದಾಗ ಅದನ್ನ, ನೆನ್ಪ ಆಗ್ತಿಲ್ಲ. ಆ ಶಾಸ್ತ್ರನ ಹೆಣ್ಣಿನ ಮನೇಲಿ ಮಾಡ್ತ ರ ಆ ಹೆಣ್ಣಿನ ಮನೆಯಲ್ಲಿ ಹ ಅದ್ ಹೆಣ್ಣಿನ ಮನೆಯಲ್ಲಿ ಆದ್ರೆ ಲಾಸ್ಟಿಗೆ, ಒಂದ್ ವಾರ ಬಿಟ್ಟು ಗಂಡ ಹೆಣ್ಣಿನ ಗಂಡಿನ ಮನೆ, ಕಳಸ್ತಾರೆ ಮುಗೀತು ಅಷ್ಟೇ ಶಾಸ್ತ್ರ. ಇನ್ನ ಏನೇನೋ ಇದ್ದಾವೆ ಶಾಸ್ತ್ರಾಆಸ್ಟ್ಕೊಂದು ಗೊತ್ತಿಲ್ಲ. ನಿಮ್ಮ ಕಡೆ ಹೆಂಗ ಮಾಡ್ತಾರೆ.
ಹ್ಮ ನಮ್ಮ ಕಡೆ ಫಸ್ಟು ಹುಡುಗ ನೋಡ್ಕೊಂಡು ಹೋಗ್ತಾನೆ. ನೋಡ್ಕೊಂಡೋಗಿ, ಹೋಗ್ತ ಒಪ್ಪಕೆ ಆದ್ರೆ ದೇವ್ರನ್ ಕೇಳಸ್ತಾರೆ.
ಹಾ ಹಾ ಓ ನಿಮ್ ಕಡೆ ದೇವ್ರ ಕೇಳಸ್ತಾರ. ನಮ್ಮ್ ಕಡೆ ಇಲ್ಲ ಒಪ್ಗೆ ಇ ಒ ಅಲ್ಲ ನಮ ನಿಮಗೆ ದೇವ ಕೇಳಿ ಸರ್ ನಮ್ಗೆ ಫಸ್ಟ್ ನಮಗ್ ಒಪ್ಪಿಗೆ ಹಾಗ್ಬೇಕಂದ್ರೆ ಅವ್ರಿಗೆ ಹುಡುಗಿ ಹುಡುಗ ಒಪ್ಪಿಗೆ ಆಗಿದ್ ಫಸ್ಟ್ ಅಪ್ ಅಪ್ಪ ಅಮ್ಮಂಗ್ ಒಪ್ಪಗೆ ಆದ್ರೆ ಸಾಕು ಮುಗಿತು ಅದೇ ಹಂತಾರೆ. ಮತ್ತೆ, ಬಟ್ ಹಂಗೆ ಆಯ್ತು. ನಮ್ದು ನಮಗೂ ನಮ್ಮ, ನಮ್ಮ, ಪಕಂದು ಹಂಗಗೆ ಆಗಿ ಕ್ಯಾನ್ಸಲ್ ಆಯ್ತು ಹಂಗ್ ಮಾಡಿ
ಅದಕ್ಕೆ ದೇವ್ರ ಕೇಳಸ್ತಾರೆ ಫಸ್ಟು ಗಂ ಮನೆಯಲ್ಲಿ ಹೋದ್ರೆ ಚೆನ್ನಾಗ ಹೆಂಗೆ ಅಂತ ಕೇಳ್ತಾರೆ
ಹ್ಮ ಹ್ಮ
ಮನೆಗೆ ಹೋದ್ರೆ ಚೆನ್ನಾಗ ಅಂತ ನೋಡಿ ಅದಾದ್ಮೇಲೆ ಹೆಣ್ಣು ಈ ಹೆಸರಲ್ಲಿ ಹೋದ್ರೆ ಚೆನ್ನಾಗ ಆಗಲ್ಲ ಈ ಹೆಸರಲ್ಲಿ ಹೋಗ್ಲಿ ಅಂತ ಬೇರೆ ಹೆಸರು ಇಡ್ತಾರೆ
ಹ್ಮ ಹಾ ಹಾ
ಹೂಮೂಡ್ಸವ ಶಾಸ್ತ್ರ ಅವ್ರ ಮನೆಗೆ ಎಲ್ಲರೂ ಬರ್ತಾರೆ ನಮ್ಮ ಮನೆಗೆೋಗ ಬಂದುಂಗೇಜ್ಮೆಂಟ್ ಅಲ್ಲೇ ಆಗುತ್ತೆ ಹೂ ಮೂರು ಸಾವರ ಶಾಸ್ತ್ರ ಎಂಗೇಜ್ಮೆಂಟ್ ಒಂದೇ
ನಮ್ದ್ರಲ್ಲಿ ಹೂ ಮೂರುಸಕ್ಷೇತ್ರ ಎರಡು ಒಂದೇ ಇಲ್ಲ ನಮ್ದಲ್ಲಿ ಹೂ ಮುಿಸಸ ಶಾಸ್ತ್ರನ ಬೇರೆ ಸಪರೇಟ್ ಮಾಡೆ ಮೆ ಎಂಗೇಜ್ಮೆಂಟ್ ನ ಗ್ರಾಂಡ್ ಮಾಡ್ತಾರೆ
ಹ್ಮ್ ಹೂಮಡ ಶಾಸ್ತ್ರ ಇದು ಅಂದ್ರೆ ಗಂಡಿನ ಮನೆಯವ್ರು ಎಲ್ಲಾ ಅರ್ಶಣ ಕುಂಕಮ ಬೆಳೆಲ್ಲಾ ತಂದು ಹುಡುಗಿ ಹಾಕಿ ಹೋಗ್ತಾರೆ ಅದಾದ್ಮೇಲೆ ಅದೇ ಅವ್ರ್ದೆಲ್ಲಾ ಪ್ರೀ ವೆಡ್ಡಿಂಗ್ ಶೂಟ್ ಏನೇನ ಇರುತ್ತೆ
ಹಾ ಪ್ರೀ ವೆಡ್ಡಿಂಗ್ ಶೂಟ್ ಅವೆಲ್ಲ ಮಾಡ
ಪರ್ಚೇಸು ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಿಸ್ತಾರೆ ಜವಳಿ
ಹ್ಮ ಹಾ
ಅದೆಲ್ಲ ಮಾಡಿಸ್ತಾರೆ ಅದಾದ್ಮೇಲೆ ಮದ್ವೆೆಗೆ ಐದ್ ದ್ ಸ ಇದ್ದಂಗೆ ಚಪ್ರಾ
ಹಾ ಹಾ
ಅದು ಚಪ್ರ ಆದ್ಮೇಲೆ ಮೂರ್ ದಿವಸದಿಂದಾನೇ ಅರ್ಶನ ಶಾಸ್ತ್ರ ಸ್ಟಾರ್ಟು ಮೂರ್ ದಿನ ಮಾಡ್ತಾರೆ ಅಂದ್ರೆ ಲೈಕ್ ಸೋಮವಾರ ಮಂ್ಗಳವಾರ ಮದ್ೆ ಅಂದ್ರೆ ಭಾನ ಶನಿವಾರ ಭಾನುವಾರ ಸೋಮವಾರ ಮೂರು ದಿನನೂ ಹಚ್ಚುತ್ತಾರೆ ದಿನ ಹಚ್ಚಿ ದಿನ ಸ್ನಾನ ಮಾಡಿಸಿ ಹೆೇಂಗೆ ಮದುವೆ ದಿನ ಮಾಡಿಸ್ತೀವಲ್ಲ ಆ ಥರ ಗ್ರ್ಯಾಂಡಾಗಿ ಮಾಡಿಬಿಟ್ಟು ಲೈಕ್ ಎಲ್ಲರೂ ಅಳ್ಬೇಕು ಹಚ್ಚ ತಕ್ಷಣ ಅಳ್ಬೇಕು ನೀವು ಹ ಹಚ್ಚಿದ್ರು ನಾವು ಹಚ್ಚಿದ್ರು ಒಟ್ನಲ್ಲಿ ಅಳ್ಬೇಕು ಒಂದ್ ಕಣ್ಣೀರಾದ್ರು ಅದು ಶಾಸ್ತ್ರ ಲೈಕ್ ಹುಡುಗಿನ್ ಫುಲ್ಲು ಸುಸ್ತಾಗ ತರ ಅಳಿಸ್ತಾರೆ ಅದ್ರೆ ನೆಕ್ಸ್ಟ್ ಮೆಹಂದಿ
ಹ್ಮ್ ಹ್ಮ್
ಶಾಸ್ತ್ರ ಮುಗಿಸ್ಬಿಟ್ಟು ಮಾರ್ನಿಂಗ್ ಇಂದ ಎಂಂತದ ೇನು ಇರಲ್ಲ ನೆಕ್ಸ್ಟ್ ಸಂಜೆ ಛತ್ರಕ್ಕೆ ಹೋಗಿ ಹ್ಮ ಅದೆೇಂತ ನಮ್ ಕಡೆ ಅಣ್ಣ ತಮ್ಮಂದರು ಇರ್ತಾರಲ್ಲ ಅವರು ಬಾಗಲು ಹುಡ್ಗಿ ಬಾಗಕ್ಲು ಇಟ್ಕೊಂಡಿರ್ತಾಳೆ ಅದನ್ನ ಬಾಕ್ಲೆ ಬಿಡ್ಸಷ್ಟ ಶಸ್ತ್ರ ಅಂದ್ರೆ ಮತ್ತೆ ನೀನು ಈ ಮನೆ ಮಗಳಲ್ಲ ಬೇರೆ ಮನೆಯವಳು ಅಂತ ಹೇಳತರ ಲೈಕ್ ಬಾಕಲು ಬಿಡಿಸ್ಾರಾ ಆಂಟಿ
ಅದಾದ್ಮೇಲೆ ನೆಕ್ಸ್ಟ್ ಬಿ ಮತ್ತೆ ಅಶನಶಾಸ್ತ್ರ ಅನ್ಸುತ್ತೆ
ಹಾ ಹಾ
ಹ್ಞೂ ಫುಲ್ ಗ್ರ್ಯಾಂಡ ಫುಲ್ ಗ್ರ್ಯಾಂಡಾಗಿ ಮಾಡ್ತಾರಾ
ಹಾ ಹಾ
ಹ್ಮ್ ಅದಾದ್ಮೇಲೆ ಛತ್ರಕ್ಕೆ ಹೋಗ್ತಾರೆ
ಹ್ಮ್ ಹ್ಮ್
ಹ್ಮಞ ಚ ಹತ್ರಿರಕ್ಕೆ ಹೋಗಿ ಮತ್ತೆ ಅಲ್ಲಕ್ಷಣ ಶಸ್ತ್ರ ಗಂಡು ಹೆಣ್ಣು ಇಬ್ರು ಸೇರಿಸಿ
ಹಾ ಹಾ ಹಾ ಹ್ ಅಲ್ಲೂ ಮಾಡಿದ್ದಾರೆ ಹೌದು ಬಳೆ ಶಾಸ್ತ್ರ ಎಲ್ಲ ಇಷ್ಟಕೊಂಡೆಲ್ಲ ನೆನ್ಪೆ ಇರಲ್ಲ ನಮಗೆ ಹ್ಮ
ಹರ ಆದ್ಮೇಲೆ ಫುಲ್ಲು ಕೈ ತುಂಬ ಬಳೆ ಹಾಕಿರ್ತಾರೆ
ಹಾ ಹೌದು ಇಬ್ಬರಿ
ತಾರೆ ಹುಡುಗನ್ ಕಾಣಲಿಲ್ಲಂಗೆ.
ಹಾ ಹಾ
ಹೀಗೆ ಮಾವ ಆಗ್ಬೇಕು ಒಬ್ಬ ಮಾವನ ಮಗ ಇನ್ನೊಬ್ಬ ಅಣ್ಣ ತಮ್ಮ.
ಹಾ ಹಾ
ಇಬ್ರೂನು ಒಂದೊಂದು ಕುಂಕುಮ ಹಣೆಗಚ್ಚಿ ಸ್ಟಾರ್ಟಿಂಗ್ ಅಲ್ಲಿ ಇರೋ ಕುಂಕುಮ ಬೆಳೆ ಎಲ್ಲ ಅಳಸ. . ಆಮೇಲೆ ತವ್ರ ತವ್ರ ಮನೆ ಕುಂಕುಮ ಕೊಡ್ಬೇಕಲ್ಲ. ಅದಕ್ಕೆ ತವರ್ ಮನೆ ಕುಂಕುಮ ಅಂತ. ಮತ್ತುಂತ ಹುಡುಗ ಅಣ್ಣ ಹುಡುಗಿ ತಮ್ಮನ ಅಣ್ಣನಂದ ಕೈಯಲ್ಲಿ ಕೊಡಿಸಿ. ಗಂಡನ ಮನೆ ಕುಂಕುಮಾ ಅಂತ ಮಾವನ ಮಗನ ಕೈಯಲ್ಲಿ ಕೊಡ್ಸಿ. ನೆಕ್ಸ್ಟು ಕೈಯಲ್ಲಿರೋ ಬಳೆ ಕಾಲಲ್ಲಿರೋ ಗೆಜ್ಜೆ. ಕತ್ತಲ್ಲಿರೋ ಸರ ಎಲ್ಲಾ ಕಿತ್ತು ತವರ್ ಮನೆ. ತಗ್ದಿ ಕಿತ್ತು ಒಂದು ಕಡೆ ಬಿಸಾಕ್ತಾರೆ.
ಹ್ಮ್ ಹ್ಮ್ ಹ್ಮ್.
ಹಾ ಅದಾದ್ಮೇಲೆ ನೆಕ್ಸ್ಟ್ ಇದು ಕುಂಭ ಇರುತ್ತೆ ಗೊತ್ತಾ.
ಹ್ಮ್ ಹ್ಮ್ ಅದೇಖಸ್ ಹೌದ ಹ ಅದನ್ನು ಮಾಡ್ತಾರೆ.
ತಾಳಿ ಕಟ್ತೀವಲ್ಲ ಆ ಪ್ಲೇಸಲ್ಲಿ ಕಟ್ಟೋದು.
ದುನಾ.
ನ್ನ ಬಚ್ಚಿಡೋದು. ಹುಡ್ಗಿ ತಂಗಿ ಹುಡ್ಗನ್ ಸ್ಲಿಪರ್ ಬಚ್ಚಿಡ್ಬೇಕು. ಮತ್ತೆ ಬೆಳಗ್ಗೆ ಹುಡುಗಿಗ ಏನು ಶಾಸ್ತ್ರ ಇರಲ್ಲ ತಾಳಿ ಕಟ್ಸ್ಕೊಳೋದಷ್ಟೇ. ಬಟ್ ಹುಡುಗಿ ತಂಗಿ ತಾಳಿ ಎಲ್ಲ ಪೋಣಿಸ್ಬೇಕು. ಅಕ್ಕನ್ ಕಾಲುಂಗ್ರ ಆ ತರದ್ದೆಲ್ಲಾ ಹುಡುಗಿ ತಂಗಿದಿರುತ್ತೆ ಶಾಸ್ತ್ರ. ಎಲ್ಲಾ ಜಾಸ್ತಿ ಹುಡುಗಿ ತಂಗಿದ್ದೆ.
ಹಾ ಹಾ ಹಾ
ತಾಳೆ ಕಟ್ಟ
ಅಕಸ್ಮಾತ್ ಈಗ ತಂಗಿ ತಂಗಿ ಇದ್ರೆ ಅಕ್ಕ ಮಾಡ್ತಾರ.
ಹಾ ತನ್ ಅಕ್ಕ ಮಾಡಕ್ ಬರಲ್ಲ. ತಂಗಿನೇ ಮಾಡ್ಬೇಕು ಸ್ವಂತ ಇಲ್ಲ ಅಂದ್ರೂನು ಚಿ. ಈಗಪ್ಪ ದಡಪ್ಪನ ಮಕ್ಕಳು ಇರ್ತಾರಲ್ಲ ತಂಗಿಯಾಗೋರು.
ಹಾ ಹಾ ಹಾ ಯಾಕ ಅಕ್ಕ ಯಾಕಕ್ಕ ಮಾಡಕ್ ಬಿಡಲ್ಲ.
ಅದು ಹಂಗೆ ಅಕ್ಕ ಮಾಡಂಗಿಲ್ಲ ದೊಡ್ಡಮ್ಮ ಆಗ್ತಾರಲ್ಲ.
ಹೌದಾ ಹಂಗಲ್ಲ ಹಂಗ ನನ್ ಹಂಗಾರ ಇಡ್ತಿರೋದು.
ಅದೇ ಈಗ ನಮ್ಕಿಂತ ದೊಡ್ಡೋರಾದ್ರೆ ಅಮ್ಮಾನೇ ಮಾಡ್ಬೋದಲ್ಲ ಅಕ್ಕನ ಪ್ಲೇಸ್ ಅಲ್ಲಿ. ಆ ಥರನೂ ಆಗ್ಬಿಡುತ್ತೆ ಅದಕ್ಕೆ ತಂಗಿ ಮಾತ್ರ ಮಾಡಕ್ಕೆ ಬರೋದು
ಓಕೆ ಓಕೆ ಹೂ.
ಆಮೇಲೆ ರಿಸೆಪ್ಷನ್ನು.
ಮದುವೆ.
ಹ ಮತ್ತೆ ಆಳೋದಕ್ಕಂತಾನೇ ಒಂದು ಪ್ರೋಗ್ರಾಮು. ಅದು ಮುಗಿದ್ಮೇಲೆ ಗಂಡನ ಮನೆ ಹೋಗಿ ಮನೆ ತುಂಬಿಸ್ಕೊತಾರೆ. ಲೈಕ್ ಒಂದು ತ್ರೀ ಫೈವ್ ಡೇಸ್ವರೆಗೂ ಇಬ್ಬರು ಸೇರೋ ಆಗಿಲ್ಲ. ನೆಕ್ಸ್ಟ್ ಶಾಸ್ತ್ರ ಕೇಳಸಿ ಅದೇ.
ಹ ನಾ ಇದೇ ಶಾಸ್ತ್ರ ಹೇಳಿದನ ನಿಮೀಗೆ. ಲಾಸ್ಟಿಗೆ ಈ ಶಾಸ್ತ್ರ ಮುಗ್ದ್ರೆ ಮುಗೀತೆ ನನಗದ್ ಬೇಗ ಬರ್ತಿಲ್ಲ ಏನಂತ ಅದ್ ಹೆಸ್ರು ಏನಂತರ. ಅಂತ .
ಹ್ಮ ಅದಾದ್ಮೇಲೆ ಇಬರಿಗೂ ಇದು ಮಾಡ್ತಾರ ಅಷ್ಟೆ. ಆಮೇಲ್ ಮತ್ತೆ ಹುಡ್ಗ ಹುಡ್ಗಿ ಆ ಅಪ್ಪ ಅಮ್ಮನ ಮನೆ ಹೋಗಿ ಹುಡ್ಗಗ ಹುಡ್ಗನ್ ಮನೆ ಕರ್ಕೊಂಡ್ ಬರ್ತಾರಲ್ಲಾ. ಆಗ ಅಪ್ಪ ಅಮ್ಮ ಬರಂಗಿಲ್ಲ. ಮತ್ತೆ ಬರ್ಬೇಕ ಮತ್ತೆ. ಅೇನದು ಮದುವೆ ಛತ್ರ ಇರುತ್ತಲ್ಲ ಅದರ ಒಳಗೆ ತಲೆ ಹಾಕಂಗಿಲ್ಲ ನೋಡಂಗಿಲ್ಲ ಹುಡುಗಿ ಅಪ್ಪ ಅಮ್ಮನ್ನ
ಅದು ಗೊತ್ತಿಲ್ಲ
ಅಪ್ಪ ಅಮ್ಮನ ನೋಡೋಂಗಿಲ್ಲ ಅಂದೇ ಶಾಸ್ತ್ರ ಅಪ್ಪ ಅಮ್ಮ ವರಂಗಿಲ್ಲ ಸೊ ಪಪ್ಪ ಅಮ್ಮನ ಮುಖಾರು ತೋರಿಸಸಲ್ಲ ಅವರು ಅವ್ರ ಊರಿಗೆ ಹೋಗಿಬಿಡ್ತಾರೆ ಗಂಡನ ಮನೆಗೆ ಕರ್ಕಬರ್ತಾರೆ ಅಪ್ಪ ಅಮ್ಮಾ ಬರಂಗಿಲ್ಲ
ಅ
ಆಮೇಲೆ ಅದೇ ಮದ್ವೆು ಎಲ್ಲ ಶಾಸ್ತ್ರ ಆದ್ಮೇಲೆ ಹುಡ್ಗ ಹುಡ್ಗಿನೇ ಮನೆಗ್ ಬಂದು ಚಪ್ಪರದ ಇದೆಲ್ಲ ಕಿತ್ತು ಕೈಯಲ್ಲಿ ಕಟ್ಟಿರೋ ಕಂಕಣ ಮತ್ತುತ್ತೆ ಆತ ಇದರು ಇಂತ ಅರ್ಶಿನ ದಾರ ಹಾಕಿರ್ತಾರಲ್ಲಾ ಅದೆಲ್ಲ ಬಿಟ್ಟ
ಸರಿ ಸರಿ ಸರಿ ಹ ಹ ಹ್ಮ್ ಸರಿ ತನ್ ಹ್ಮ